ಹಲೋ
ಆರಾಮನಪ ಆರಮಿತ
ಆರಾಮ್ ನೋಡೋಣ ನೀ?
ಹಾ ನಾ
ನಮ್ಮ ಕ ಹ್ಮ್ ಊಟಾಯನಡುಪಣ
ಹ್ಮದ
ಮ ಆರಾಮ ಹಾ ಊಟ ಇದು ಆಲೂಗಡ್ಡಿ ಪಲ್ಯ ದತ್ತಿ. ಚಪಾತಿ ಮಾಡಿದತಣ್ಣ ನೀನೇನು ಉಂಡಣ ಊಟ?
ಹ ನಾವು ಮನ್ಯಾಗ ಇದ ಮಾಡಿದ್ದಪ್ಪಾ ಮ್ಯಾಗಿ ಅಷ್ಟೇ,
ಹಾ ಹಾ ಹಾ ಎಲ್ಲಿದ ಅಣ ಇವಾಗ.
ಇಲ್ಲೇ ರೂಮ್ನಲ್ಲಿ ಇದ್ದೀನಿ ಬೆಂಗ್ಳೂರಲ್ಲಿ.
ಹಾ, ಏ ಓದಕ್ ಓತ್ನಿ ಅಂತ ಅಂದಿದ್ದಿ ಮತ್ತೇ ನ್ ಹೋಗಿದ್ದ ಇಲ್ಲಾ ಅಂತ ಅದಕ್ಕೆ ಹೆಚ್ಚಿದ್ದೆ.
ಎಲ್ಲಾ ಇದೆ ಓದ್ಲಕ್ಕಂತ ಬಂದಿಲ್ಲ ಬೆಂಗ್ಳೂರ್ ವಿಜಯನಗರ ಅಂತ ಗೊತ್ತಲ್ಲ.
ಹಾ ಹಾ ಹಾ ಅಲ್ಲೆಣ್ಣ ಅಲ್ಲಿ ಚೊಲಾದಲ್ಲಣ ಅದು- ಅಲ್ಲಿ ಎಲ್ಲಾ ಬರೆ ಹೋದಾರಾರಲ್ಲ.
ಹು ಓದುರು ಅದರ
ಹ್ಮ್, ನಮ್ ದೋಸ್ತ್ ಒಬ್ಬವ ಬರತಿನಿ ಅನ ಕೂತಿದ್ದ ಆ.
ಹ್ಮ್,
ನಮ್ ದೋಸ್ತ್ ಒಬ್ಬನು ಅಲ್ಲಿಗೆ ಜಯನಗರಕ್ ಬತ್ನಂತ ಅಂದ ವಿಜಯನಗರಗ.
ಹಾ ವಿಜಯನಗರ
ಹ್ಮ್, ಅವನು ಬುಕ್ಸ ಗಿಕ್ಸು ತಗೊಂಡ ಬಂದನಣ್ಣ.
ಹ್ಮ್ ಹ್ಮ್ ಬಂದ ಕಿಕ ಹ
ಅಲ್ಲಿ ಇದು ಖರ್ಚ ಎಷ್ಟು ಬರ್ತಣ್ಣ ತಿಂಗಳಿಗೆ.
ಹ ರ್ಚನಕ್ಕೆ ಏನ ನಿಮ್ ಊಟದೊಂದು ತಿಂಗ್ಳ ಮೂರ್ ಸಾವಿ ಬರ್ತತೇ.
ಹ ಹ
ಮತ್ತ ನೀನ್ ಇರಕ್ ಬಾಡಿಗೆ ಅಂತಂದ್ರ ಅ ತಿಂಗಳ ಎರಡ್ ಸಾವಿರ ಬರುತ್ತೆ. ಪೀಜಿಗೆ ಎಲ್ಲಿ ಇರ್ಬೇಕ ಅಂತಂದ್ರ ಈ ಚಾಪೆ ಬರುತ್ತ ಮತ್ತ ನಿ ದು ಕೋಚಿಂಗ್ಫೀಪ ಕಡಕ ಕೋಚಿಂಗ್ ನೀ ಯಾವ್ ತರ ಕೋಚಿಂಗ್ ಮೇಲೆಡಿಪೇಂಡ. - ಟ ಕೆ ಎಸ್ ಕೊಚಿಂಗ್ ಬೇರೆಐ ಎಸ್ ಕಚಿಂಗ್ ಬೇರೆ. ಪಿ ಎಸ್ಐ, ಪಿ ಸಿ
ನೀ ಅಲ್ಲೇ ಕೋಚಿಂಗ್ ತೋಗಂದೇ ನಣ್ಣ ಬ್ಯಾರೆತೋಲ್ ತಗಂಡಕ ಕೊಚಿಂಗ್.
ಹಾ ನಮ್ದು ಇಲ್ಲಿ ರಾಜ್ ಅಕಾಡೆಮಿ ಅಕಾಡೆಮಿ ಅ ತಗಂದಿ ನಾನು ಕೋಚಿಂಗ್ ಕೆ ಎಸ್ ಕೋಚಿಂಗ್.
ಹ
ನ ನಂದು ಟೋಟಲ್
ಅವೌದಣ
ಆ ಎಂಬತ್ ಸಾವಿರ ಹೋಗೈತಿ ಇವಾಗ
ಎಂಬತ್ ಸಾವಿರ ಹ
ಅದು ಕೋಚಿಂಗ್ ಫೀಸ್ ನಲ್ವತ್ ಐದ್ ಸಾವಿರ ಐತಿ. ಹ ಒಂದ್ ವರ್ಷ ಹೇಳ್ತಾರ ಮತ್ತ ಮ ಊಟ ಅದು ಪಿ ಜಿ ಇರ್ಬೇಕಂತಂದ್ರೆ ಅದ್ರ್ದು ಎಲ್ಲಾ ಮೆಟೀರಿಯಲ್ಸ್ ಎಲ್ಲ ಸಾಮಾನು ಬುಕ್ಸು
ಹ್ಮ್, ಹ್ಮ ಹ್ಮ
ಅದೆಲ್ಲ ಕುಡಿ ಕೊಡಲ್ ಹಂಗೆ ಲೆಕ್ಕ ಆಗ್ತಿದೀನಿ ದಿನ ಎಷ್ಟ್ ಖರ್ಚ ಆಗುತ್ತ ಮತ್ತ ಎಷ್ಟ ಇಲ್ಲ ಅಂತ ಅನ್ಕೊಂಬಿಟ್ಟ.
ಹ್ಮ್, ಹ್ಮ್ ಅಂದ್ರೆ ಬಾಳ್ ಬರ್ತ್ ಬಿಡೋಣ ಖರ್ಚ ಅಲ್ಲಿ ಅಂದ್ರೆ.
ಹಾ, ಖರ್ಚಯ್ತೈಣ ಖರ್ಚಿರಲ್ಲಾರ್ದ ಏನಿಲ್ಲಾ.
ನಮ್ಮ ಅಲ್ಲಿಕ್ಕಿನ ಈ ಕಡೆ ಬಿಜಾಪುರ್, ಧಾರವಾಡ ಹೋದ್ರೆ ಇಲ್ಲಿ ಈ ಕಡೆ ಎಲ್ಲ ಖರ್ಚು ಕಮ್ಮಿ ಏನಣ ಈ ಕಡೆ
ಹ್ಮ್ ಆ ಕಡೆಲ್ಲ ಖರ್ಚ ಕಮ್ಮಿ ಅಂದ್ರೆ ಸ್ವಲ್ಪ ಎಜುಕೇಶನ್ ಅಂತ ಅಂತಾರ ಅ ಕಡೆ ಅಂದ್ರೆ ಜಾಸ್ತಿ ಸ್ಟ್ಯಾಂಡರ್ಡ್ ಇಲ್ಲ ಅಂತ ಅಂತಾರ ಕ್ವಾಲಟಿ ಕ್ವಾಲಿಟಿ ಎಜುಕೇಶನ್ ಈಕಡೆ ಬರ್ತರೆ ಹ ಚನ್ ಯಾಕಂತಂದ್ರೆ ಇದು ಕರ್ನಾಟಕ ಕ್ಯಾಪಿಟಲ್ ಸಿಟಿ ಆಗತ್ತಲ್ಲಾ
ಹಾ ಹಾ
ಮತ್ತೆ ಆಯ ಅದ್ರಂದ ಮತ್ತ ಇದ್ದಲ ಕೂತು ನಿಂಗೆಲ್ಲ ಕೋಚ್ ಮಾಡಕ ಇಲ್ಲೆಲ್ಲ ಡೆಲಿ ಪಾಟ್ನಾ ಹಾ ಮತ್ತೆ ಮುಂಬೈ ಅಲ್ಲಿನಿಂದ ಎಲ್ಲಿಂದ ಜನ
ಎಲ್ಲಾ ಫುಲ್ ಎಕ್ಸ್ಪೀರಿಯನ್ಸ್ ಇದ್ದಾರ ಬರ್ತಾರ ಅಂದಂಗ ಅಲ್ಲಿ ಎಲ್ಲಾ ಕ್ಲಾಸಸ್ ಹೇಳಕ್
ಹಾ ಫುಲ್ ಎಕ್ಸ್ಪೀರಿಯನ್ಸ್ ಇದ್ದರು ಮತ್ತೆ ಐ. ಎಸ್. ಕೆ. ಎಸ್. ಇಂಟರ್ವ್ಯೂ ಅಲ್ಲಿ ಹೋದರು ಆ ತರದ ಜ ಆ ತರದ ಜನ ಎಲ್ಲ ಬರ್ತಾರೆ ಫುಲ್ ಎಲ್ಲ ಕೆಲವೊಂದು ಸತಿ ಅಯ್ಯ ಸಾಹೇಬ್ಸರ್ ಬಂದ್ಬಿಟ್ಟು ಮತ್ತೆ ಮೋಟಿವೇಶನ್ ಸ್ಪೀಚ್ ಕೊಟ್ಟ ಹೋತರ ಐ ಪಿ ಎಸ್ ಆಫೀಸರ್ ಗಳು ಬರ್ತಾರ ಡಿ ಸಿಗಳು ಬರ್ತ ಹಂಗೆ ಬೇರೆ ಬೇರೆ ಇವರ್ನೆಲಾ ಕರೆಸ್ತಾರ ಅವಾಗ ಅವಾಗ ಕರ್ಸ ಬಿಟ್ಟ ಅವರುನು ಒಂದ್ ಒಂದ್ ಗ್ಲಾಸ್ ತೊಗೊಂಡ್ ಹೋತರ ಕ್ಲಾಸ್ ಕೊಟ್ಟ ಮತ್ತೆ ಏನಾದ್ರು ಮೊಟಿವೇಶನ್ ಸ್ಪೀಚ್ ಕೊಟ್ಟ್ ಹೋತರ
ಅೇರೆ ಸಾಮಯತ ಬಲ್ಲಿ
ಎಲ್ಲ ಚೆನ್ನಾಗ ಐತಣ್ಣ ಇಲ್ಲೆಲ್ಲ ಎಜುನ್ ಎಜುಗೇಶನ್ ಎಲ್ಲ ಚೆನ್ನಾಗ ಐತಿ ನಾನ ಓದ್ಕತ ಬರದ್ನಲ್ಲ ಹಾಗೆ ಅದ
ತೋಣ
ಹಾ ಎಲ್ಲ ಖರ್ಚು ಹತ ರ್ ಜಾಸ್ತಿ
ಹ್ಮ್ ಈಗ ಮನ್ಯಾಗನ ಎಲ್ಲಾ ಕೊಡ್ಬೇಕು ಕಲ್ಯಾಣ ಈಗ ಮನ್ಗನ ಎಲ್ಲ ಅಷ್ಟ ಅಂದ್ರ ಖರ್ಚ ಬಾಳ್ ಬರ್ತ ಆ ಪಿ ಜಿ ಊಟದ್ ಅದು ಸೇರೆ ಅಲ್ಲಿ ಐದ್ ಸಾವಿರ ಮ್ಯಾಲ ಇರ್ಬೋದ ಅಲ್ಲಿ
ಹ್ಮ್ ಐದ್ ಸಾವರ ನಾಲ ಐತಿ ಇವಾಗ ಪಿ ಜಿ ಊಟ ಎರಡು ಕ್ಯಾಂಪರ್ ಮಾಡುದ್ರೆ ಐದ ಸಾವಿರ ರೂಪಾಯ ಲೆಕ್ಕ ಇಡ್ಕೋಬೇಕು
ಮತ್ತೆ ನೀನು ಜಾಸ್ತಿ ಜಾಸ್ತಿ ರೇಟ್ ಊಟ ಮಾಡ್ತೆ ಅಂತ ಅಂದ್ರೆ ಅದಕ್ಕೆಲ್ಲಾ ಖರ್ಚು ಮಾಡ್ದ ಅಷ್ಟೆ ಜಾಸ್ತಿ ಇರುತ್ತೆ ಸುಮ್ನೆ ಏನಿಲ್ಲಒಂದ್ ಮುದ್ದೆ ಒಂದ್ ಚಪಾತಿ ತಿಂದ ಬಿಟ್ಟು ಸುಮ್ನೆ ನ್ಎಡ್ತ ಇರ್ತಯಾ ಎಲ್ಲ ನನಗೆ ಪರ ಓಟ ಹೋಗ್ ಎಲ್ಲ ನೀ ಬೇರೆ ಕಡೆ ಊಟ ಮಾಡುದು ಅಂತ ಅಂದ್ರೆ ಜನ ಖರ್ಚ್ ಆಗತ್ತೆ ನೋಡ ದಿನ ಐನೂರ ಆರ್ನೂರು ರೂಪಾಯಿ ಬರೇ ಊಟಕ್ಕೆ ಹೋಗುತ್ತೆ ಇಲ್ಲಿ
ಅಬ್ಬಾ ಬ್ಬಾ ಬ್ಬಾ ಡಿಮ್ಯಾಂಡ್ ಆಯ್ತು ಬಿಡೋಣ ಹೆಂಗ ಫುಲ್ ಸೌಕರ್ಯ ಇದ್ದಾರ ಹೋಗಿ ಅದ್ ಮಾಡ್ಬೇಕಲ್ಲಿ ಅಂಗ್ ಚಂದ
ಹಾ ಮತ್ತೆ ಇವಾಗ ಅಲ್ಲಿ ಆ ಇಲ್ಲಿ ನಾನ್ ಖರ್ಚು ಮಾಡಿದ ಬಜೆಟ್ ಲ್ಲಿ ಬಿಜಯಪುರಲ್ಲಿ ಏನ ಅನಂದ್ರೆ ಒಂದು ಐದರಿಂದ ಆರ್ ಜನ ಹೋಗಬೋದು ಕೊಚಿಗೆ ಎಲ್ಲ ಊಟ ಆಗ ಎಲ್ಲ ಮುಗಸಕೊಂಡ್ ರ್ಬೇಕಂತಂದ್ರೆ ಅಷ್ಟು ಜ
ಹ್ಮ್ ಇಲ್ಲಿ ಬಾಳ್ ಅನ್ನಂಗ ಆಯ್ತು ಹಾ
ಎಜುಕೇಶನ್ ಹಂಗೆ ಇರ್ತಾರ ಇಲ್ಲಿ ಕೋಚಿಂಗ್ ಹಂಗೆ ಕೊಡ್ತಾರ
ಹ್ಮ್ ಎಲ್ಲಾ ಫುಲ್ ಬ್ರ್ಯಾಂಡ್ ಇದಾಗ್ ಐತೆೇಣ್ಣ
ಹ ಇವಾಗ ಕೆ ಎಸ್ ಮೆನ್ಸಲ್ಲಿ ಇದು ಕೊಡ್ತಾರಲ್ಲ ಪ್ರಬಂಧ ಬರೆದ್ ಇರ್ತ್ತಲ್ಲಾ ಅವ್ಕನೆಲ್ಲ ಎಕೋರ ಎಕೋರಟ ಇವರೇ ಹೇಳಳ್ಬಿಡ್ತಾರೆ ಇದದೆ ಇದೇ ಪ್ರಬಂಧ ಬರ್ತ ಇ ಬರಲ್ಲ ಅಂತ ಅನ್ಕ್ಬಿಟ್ಟ ಎಲ್ಲಾ ಫುಲ್ ಎಲ್ಲಾ ಅದನ್ನೇ ಹೇಳ್ತಾರೆ. ಅಂದ್ರೆ ಅಷ್ಟೆಲ್ಲ.
ಹ್ಮ್
ಓದ್ಕಿತ ಪ್ರಬಂಧ ಐದು ಪ್ರಬಂಧ ಕೊಟ್ಟಿದ್ರು ಐದು ಪ್ರಬಂಧದಲ್ಲಿ ನಾಕು ಪ್ರಬಂಧ ಇವ್ರು ಹೇಳಿದ್ದೇ ಬಂದೈತೆ.
ಓ ಅಂದ್ರೆ ಫುಲ್ ಚೆನ್ನಾಗ್ ಆಯ್ತು ಅಂದಂಗ ಆಯ್ತು. ಅಂದ್ರೆ ಅಲ್ಲಿ ಸ್ವಲ್ಪ ಅಂದ್ರೆ. ಅಂದ್ರೆ ಇಲ್ಲೆಲ್ಲಾ ಓದೋ ಹುಡ್ಗರು ಇಲ್ಲಿಕ್ಕಿನ ಸ್ವಲ್ಪ ಅಂದ್ರೆ ಇಲ್ಲಿ. ಇಲ್ಲಿ ಕ್ವಶ್ನ್ ಪೇಪರ್ ಅಲ್ಲಿ ಕ್ವಶ್ನ್ ಪೇಪರ್ ನೋಡಿದ್ರೆ ಆ ಕಡೆ ಕೊ ಅಲ್ಲಿ ಕ್ವಶನ್ ಪೇಪರ್ ಫುಲ್. ಸ್ಟ್ಯಾಂಡರ್ಡ್ ಎಲ್ಲಾ ಚೆನ್ನಾಗ ಇರುತ್ತೇನೆ ಕ್ಶನ್ ಪೇಪರ್ ಫುಲ್ ಟಫ್ ಇರ್ತ್ತೇನೆ.
ಹಾ
ಹ್ಮ್
ಇವಾಗ ಯಾವ್ ತರ ಉತ್ತರ ಕನ್ನಡ. ಅಲ್ಲಿ ಇವಾಗ ಧಾರವಾಡ ಹಂಗ ಫೇಮಸ್ ಅಲ್ಲಾ ಎಜುಕೇಶನ್ ಸಾಲವಾಗಿ.
ಹಾ ಹಾ
ಹ ಇವಾಗ ಈಗ
ಉತ್ತರ ಕನ್ನಡದಲ್ಲಿ ಇವಾಗ ವಿಜಯನಗರ ಆತರ.. ಅಂತಂದ್ರ ಇವು ಕಾಂಪಿಟಿವ್ ಎಕ್ಸಾಮ್ ಅಲ್ವಾ ಈಗ.
ಓಹೋ.
ಆಯ್ತು ನೋಡುವ..
ಅಣ್ಣ ಅಂದ್ರೆ ಈಗ ಅಲ್ಲಿಯ ಅಂದ್ರೆ ಈಗ ಈಗ ಅಂದ್ರೆ ಇದು ಬರೀ ಈಗ ಕೆ ಎಸ್ ಮತ್ತ ಪಿ ಸಿ, ಪಿ ಎಸ್ ಐ ಇಷ್ಟಿಗೆ ಐತೆೇನ ಮತ್ ಇದು ಐ ಪಿ ಎಸ್ ಐತ ಕೋಚಿಂಗ್.
ಹಾ ಐ ಪಿ ಎಸ್ ಅಲ್ಲ ಕೋಚಿಂಗ್ ಕೆ ಎಸ್ ಅಂತ ಅಂದ್ರಲ್ಲ ಅದಾಗ ಬರುತ್ತಲ್ಲ ಅದರಲ್ಲೇ ಬರುತ್ತ
ಹ್ಮ
ಐಎಸ್ ಕೊಚಿಂಗ್ ತೊಂಕೊಂಡ್ರೆ ಯು ಪಿ ಎಸ್ ಸಿ ಕೋಚಿಂಗ್ ಹಾ ಯು ಪಿ ಎಸ್ ಸಿ ಕೋಚಿಂಗ್ ಅಂದ್ರ ಎಲ್ಲ ಕಮಂಡ ಆಗಿ ಐ ಎಫ್, ಐ ಎಫ್ ಎಸ್. ಐ ಎ ಎಸ್ ಅದರಲ್ಲೇ ಇರುತ್ತ.
ಹಾ ಅಂದ್ರೆ ಈಗ ನಾವು ಕೆ ಎಸ್. ತಗೊಂಡ್ರೆ ಕೆ ಎಸ್ ಒಳಗ ಆ ಇದು ಪಿ ಎಸ್ ಐ, ಪಿ ಸಿ, ಸಿ ಆರ್ ಡಿ ಆರ್ ಎಲ್ಲ ಇದ್ರಾಗ ಕವರ್ ಆಗುತ್ತ.
ಹ್ಮ ಸ್ಟೇಟ್ ಸಿಲೆಬಸ್ ಸ್ಟೇಟ್ ಕಾಂಪಿಟಿವ್ ಎಕ್ಸಾಮ್ ತಗೋಬಹುದು. ಈವಾಗ ನೀ ಸೆಂಟ್ರಲ್ ಎಕ್ಸಾಮ್ ತಕೊಬಹುದು ನೀ ಯಾವತರ ಇವ ಇದರ ಇಲ್ಲೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಅದಾವ. ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇವಾಗ ಸ್ಟೇಟ್ ಇವಾಗ ಸ್ಟೇಟ್ ಸಂಬಂಧಪಟ್ಟಿರೋ ಅವ ಕೇಳೋದ ಬೇರೆ ಇವಾಗ ಸೆಂಟ್ರಲ್ ಬೇರೆ.
ಹಾ
ಹ್ ಬೇರೆ ಬೇರೆ ಅದಾವ ನೀ ಯಾವ್ದ್ ಬೇಕು ಆದ್ ಚಾಯ್ಸ್ ಮಾಡ್ಕೊಬೋದು.
ಹ್ಮ್ ಅಂದ್ರ ನಮ್ ಯಾವ್ದ್ ಬೇಕೋ ಅದನ್ನ ಚಾಯ್ಸ್ ಮಾಡ್ಕಂಡ್ ಆರಾಮಗ್ ಇರ್ಬೇಕು ಅಂದಂಗ ಆಯ್ತು..
ಹ್ಮ್ ನಿನ್ ಚಾಯ್ಸಿಂಗ್ ಮೇಲೆ ಡಿಪೆಂಡ್ ಇಲ್ಲಿ ನೀ. ಬಜೆಟ್ ಬಾಳ ಆಗುತ್ತ ಬೇಡಾ ಕೋಚಿಂಗ್ ಬೇಡ ಕೆ ಎಸ್ ತಗೋತೀನ್ ಅಂದ್ರ ಅದಕ್ ಕಟ್ಕೊಂಡು ಹೋಯ್ತೀಯ ಅದನ ಇಲ್ಲಾ ನನ್ನ ಹತ್ರ ಬಜೆಟ್ ಇದೆ ನಾನು ಜಾಸ್ತಿ ಹೈಯರ್ ಎಜುಕೇಷನ್ ಮಾಡ್ತ್ನಿ ಹೈಯರ್ ಕಾಂಪಿಟೇಶನ್ ಕಾಂಪಿಟೇಶನ್ ಸಲುವಾಗಿ ಹೊತ್ತಿನಿ ಐಎಎಸ್ ಮಾಡ್ಬೋದು.
ಮತ್ತೆ ಅವ್ರೆಲ್ಲಾ ತಿಂಗಳ ತಿಂಗಳ ಆಗ್ಲಿ ಕ್ವಿಜ್ ಕಾಂಪಿಟೇಷನ್ ಮತ್ತೆ ಎಲ್ಲಾ. ಲಾಂಗ್ ಟೆಸ್ಟ್ ಅದೆಲ್ಲ ಇಡ್ತಾರ ಸೇಮ್ ಯು ಪಿ ಎಸ್ ಸಿಲ್ಲಿ ಹೆಂಗ ಆಗುತ್ತೆ ಎಕ್ಸಾಮ್ ಅದೇ ತರಾ ನಡೆಸ್ತಾರ. ಅದೇ ಸ್ವಂತ ಕೋಶ್ನ್ ತಗೋದು ಆದ್ ತಗದು ಪ್ರಾಕ್ಟೀಸ್ ಎಲ್ಲಾ ಮಾಡಿಸ್ತಾರಾ.
ಹುಂ
ಇವಾಗ ಫಸ್ಟ್ ಸೆಕೆಂಡ್ ತರ್ಡ್ ಬಂದ್ ಅವರಿಗೆಲ್ಲ ಪ್ರೈಸ್ ಕೊಡ್ತಾರ ಬುಕ್ಸ್ ಕೊಡ್ತಾರ ಕಾಂಪಿಟೇಟಿವ್ ಬುಕ್ಸ್ ಕೊಡ್ತಾರ.
ಹಾ ಹಾ
ಒಟ್ನಲ್ಲಿ ಎಲ್ಲರಿಗೂ ಎನ್ಕರೇಜ್ ಮಾಡ್ತಾರೆ ಓದೋ ಸಲುವಾಗಿ ಮೋಟಿವೇಶನ್ ಕೊಡತಾರಾ.
ಹಾ ಮೋಟಿವೇಶನ್ ಅದೆಲ್ಲ ಅಂದ್ರೆ ಈಗಾ ಹುಡುಗುರಿ ಸ್ವಪ್ಪ ಚೆನ್ನಾಗ್ ಮೈಂಡ್ ವಾಶ್ ಮಾಡಿ ಒಟ ಇದಕ್ಕೆ ಅಂತ ಹೇಳಿದಕೆಗೆ ಇದ್ರಾಗಿ ಇರ್ಲಿ ಅಂತೇಳಿ ಚೆನ್ನಾಗಿ ಅದು ಓದ್ಸೋದು ಬರ್ಸೋದು ಎಲ್ಲಾ ಅಲ್ಲೇ ಅದ ಮಾಡ್ತಾರೆ. ಅಣ್ಣಾ ಇದು ಹುಸ್ಯನಪ್ಪ ನಾಯಕ ಅವ್ರ ಎಲ್ಲಾ ಅಲ್ಲೇ ಅಲ್ಲೇ ಆದ್ರ ಏನ್ ಅಣ್ಣಾ ಅದೇ ಏರಿಯಾದಾಗ.
ಹಾ ಇಲ್ಲಿ ಅದರ ಅವರು ಅ ಅಕಾಡೆಮಿ . ಅಂದ್ರೆ ಅಲ್ಲಿ ಅವರು ಹುಸನಪ್ಪ ನಾಯಕ ಕ ಅಂತಾರಲ್ಲಾ ಅವ್ರು ಜಾಸ್ತಿ ಬಂದ್ಬಿಟ್ಟು ಕೊ ಟೀಚ್ ಮಾಡಲ್ಲ ಅವ್ರು ಬೇರೆ ಬೇರೆವ್ರು ಬಂದಬಟ್ಟಾ ಟೀಚ್ ಮಾಡ್ತಾರೆ ಅಪರೂಪ ಬರೋದು.
ಹಾ
ಸನ್ನಪ್ಪನ ಅವರು ಸ್ವಲ್ಪ ಜಾಸ್ತಿ ಕಡಿಮೆಾನ್ನ ಡ್ಯೂ ಡ್ಯೂಟಿಯಲ್ಲಿ ಇರ್ತಲ್ಲ ಆನ್ ಡ್ಯೂಟಿಯಲ್ಲಿ
ಹಾ
ಅದಕ್ಕೆ ಅವ್ರು ಹೇಳದ ಕನೇ ಅವ್ರು ಬದಲಾಗಿ ಬೇರೆ ಬೇರೆ ಟೀಚರ್ಸ್ ಅವ್ರು ಇರ್ತಾರೆ ಅವ್ರು ಹೇಳ್ತಾರೆ
ಹುಂ ಸರಿ ತಗೋ ಅಣ್ಣಾ ನೀನಗ ಮತ್ತೆ ಯಾವಾಗರೆ ಹಸ್ತನ್ ಅಂತಾ.
ಹಾ ಸರಿ